ಹಲೋ ಆರಾಮ ಇದಿಯ ರಮೇಶ ಹಾ ನಾನು ಆರಾಮ ನೋಡಪ್ಪಾ.
ಹ್ಮ್. ಏನ ಮಾಡಕುತ್ತಿನ್ನ.
ಟೀ ಕಾಫಿ ಆಗ್ಯಾವ.
ಏನ ಮಾಡಕುತಿಣ.
ಏನಿಲ್ಲಾ ನಾನು ಇವಾಗ ಶಾಪ್ನ. ಕುಂತಿದ್ದ ಒಂದ ಚಂದ. ಬಟ್ಟೆ ಅಂಗಡಿಯು.
ಹಾ ಹಾ ಹಾ ಎಲ್ಲ. ಗಿರಾಕಿ ಚಲೋ ಹತ್ತವ.
ಹಾ ಎಲ್ಲ ಗಿರಾಕ್ಕೆಲ್ಲ ಚಲೋ ಆಗ್ತವ.
ಹ್ಮ್ ಅಂದ್ರ ದೊಡ್ಡ ಹುಡುಗ್ರದೇನ ಸಣ್ಣ. ಸಣ್ಣ ಹುಡುಗರದೇನ ಬಟ್ಟಿ ಅಂಗಡಿ.
ಹ್ಮ್- ದೊಡ್ಡ ಹುಡುಗರ್ ಅನಕ ಎಲ್ಲಾ ಏಟುಜೆಡ್ ಚಕ್ಕ ಹುಡುಗ ಹಗ ಹಿಡ್ಕೊಂಡ್ಬಿಟ್ಟ ಎಲ್ಲ ದೊಡ್ಡರ್ತಾನ ಎಲ್ಲಾ ಸೈಜನ್ ಚಿಕ್ತಾನ ಮಾತ್ರ
ಹ್ಮ್
ಹಾ ಇವಾಗೆಲ್ಲ ಹ ನೈಂಟ್ ಪ್ಯಾಂಟ್ ಸಿಗ್ತಾವ ಜೀನ್ಸ್ ಪ್ಯಾಂಟ್ ಸಿಗತಾವ ಫಾರ್ಮಲ್ ಪ್ಯಾಂಟ್ ಸಿಗ್ತಾವ ಹಾ ಮತ್ತೆ ಎಷ್ಟ ಟಿ ಶರ್ಟ್ ಅಂತ ಬಂದ್ರೆ ಆಫ ತೋಳ ಟಿ ಶರ್ಟ್ ಬರ್ತಾವ ಫುಲ್ ತೋ ಟಿ ಶರ್ಟ್ ಬರ್ತಾವ ಕಾಲರ್ ಇದ್ದವು ಇರ್ಲಾರದುವು
ಇವು ಡೌನ್ ಶೋಲ್ಡರ್ ಬಂದ
ಹ್ಮ ಅವ್ನು ಸಿಗ್ತ ಅವ್ನು ಆದಾವ ನಮ್ಮ ಹತ್ರ ಮೊೆನ್ನೇ ಸ್ಟಾಕ್ ಥಗ್ ಇದು
ಹ್ಮ್ ಇವು ಬ್ಯಾಗಿ ಪೆಂಟ್ ಅವೇನನ
ಹಾ ಬ್ಯಾಗಿ ಪ್ಯಾಂಟ್ ಇದದಾವ ಜೀನ್ಸ್ ಪ್ಯಾಂಟ್ಲ್ಲಿ ಮತ್ತೆ ಎಲ್ಲ ಮತ್ತೆ ಶಾರ್ಟ್ ಕಟ್ ಪ್ಯಾಂಟ್ ಅದಾವ ಮತ್ತೆ ಹ ಬೂಟ್ ಕಟ್ ಪ್ಯಾಂಟ್ ನದಾವ ಬ್ಯಾಗಿ ಪ್ಯಾಂಟ್ ನದಾವ ಫಾರ್ಮಲ್ದಾಗ ಬರಾದಾರ ಅವನ ಅದಾವ ಒಂದು ಏಳ ಎಂಟ ತರ ಅದಾವ.
ಅಂದ್ರ ಚಲೋ ಅದಾವ ಅಂದಾಗ ಆಯ್ತು ಬಟ್ಟಿ.
ಹ್ಮ್ ಎಲ್ಲ ಕ್ವಾಲಿಟಿ ಬಟ್ಟೆ ಸುದ್ದ ಅವ ಇವತ್ತ ಮಾಲ್. ತರ್ಸಿದಂತಂದ್ರ ಒಂದ ಒಂದ್ ವಾರದಾಗ ಎಲ್ಲ ಮಾಲ್ ಖಾಲಿ ನೋಡ ನಮ್ಮ ಹತ್ರ.
ಇಲ್ಲ ಅಣ್ಣ ಬಟ್ಟಿ. .
ಇಲ್ಲೇ ಪಕ್ಕದಲ್ಲಿ ಊರಲ್ಲ ಸಿಟಿ ಐತೆ ಸಿಟ್ಯಾಗ ಇಟ್ಟಿನಿ.
ಎಲ್ಲಿ ಯಾವ ಊರಣ.
ಶಹಾಪುರ ಅಂತ ಐತಿ.
ಶಾಪುರಣ ಹ್ಮ್ ಹ್ಮ್ ಹ್ಮ್ ಹಂಗಾರನಾವು ಬರಾಮೋಣ ಬಟ್ಟಿಗೆ ಬಟ್ಟೆ ಬಟ್ಟಿ ತಗೊಂಡ ಹೋಗಕ್ಕ.
ಹಾ. ಬರೀ ಒಳ್ಳೆ ರೇಟ್ ನ್ಯಾಗ ಕೊಡತನ. ಹ ಬಟ್ಟಿನು. ಹ ಬಟ್ಟೆನ ಅದೇ ತರ ಕ್ವಾಲಿಟಿ ಎಲ್ಲ ರೇಷ್ಮೆ ಬಟ್ಟೆ ಸಿಗತ್ತ.
ಹಾ ಹಾ ಹಾ ನಮಗಾದ್ರ ಎಷ್ಟ ಕೊಡ್ತೋ ಅಣ್ಣ.
ಹ್ಮ್ ನಿನ್ಗಾದ್ರೆ ಎಲ್ಲರಿಗ ಆ ಕೊಡೊ ರೇಟ್ ನ್ಯಾಗ ಅಂತ್ರ ಕೊಡಲ್ಲ ಸ್ವಲ್ಪ ನಿನಗೆ ಎಲ್ಲ ಸ್ವಲ್ಪ ನೋಡಿ ರೇಟ್ ಕಡಿಮಿ ಮಾಡ್ಬಿಟ್ಟು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ. ಕೊಡ್ತೀನಿ ಹ ಸ್ವಲ್ಪ ಬರುವಾಗ ಹ ಅಂದ್ ನಿನಿಗ್ ಯಾರು ಯಾರ್ರ್ ಫ್ರೆಂಡ್ಸ್ ಯಾರ್ರೆ ಬಟ್ಟಿ ತೋದನ ಅಂತ ಅಂದ್ರೆ ಇಲ್ಲಿಗೆ ಕರ್ಕೊಂಬ ನಿಂದ್ರಲ್ಲಿ ಅವ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ.
ಆಯ್ತ ಆಯ್ ಆಯ್ ತೋಣ ಜಗ್ಗಿ ಜನ ನಮ್ ದೋಸ್ತ್ರನ. ಅ ಅಲ್ ಶಾಪ್.
ಹ್ಮ್ ಅಂದ್ರೆ ನಮ್ಮಲ್ಲಿ ಯಾವ್ದ ತರ ಹ್ಮ್
ನಾವು ಇಲ್ಲಿ ಸುರ್ಪುರದಾಗ ಅದಾವಣ್ಣ ಬಟ್ಟೆ ಅಂಗಡಿ ಏ ಒಂದ ಚೊಲಿಲ್ಲಾ.
ಹ್ಮ್ ಹ್ಮ್
ಅಂದ್ರೆ ಬಟ್ಟಿ ಕರೆಕ್ಟ್ ಕ್ವಾಲಿಟಿ ಬ ಬಣ್ಣ ಒಂದ್ ನಾಲ್ಕೈದು ದಿವಸ ಹಾಕ್ಬಿಟ್ರೆ ಆಯ್ತು ಕಲರ್ ಹೋದಂಗ ಆಗಿಬಿಡ್ತಾವ ಬಟ್ಟಿ.
ಹ್ಮ ಹ್ಮ್ಮ್
ಹ್ಮ್ ಅಲ್ಲಿ ಶಾಪ್ರರು ಚಲೋ ಸಿಗ್ದಾವ ಅಂತ ಹೇಳ್ತಾರಣ್ಣ ಬಟ್ಟೆ ಅಂಗಡಿ
ಹ್ಮ್ಮ್ ಅದಾಗೆ ಅದು ಸಸಿಗತವಾ ಅಂದ್ರೆ ನಾವು ಇಲ್ಲಿ ಯಾವುದೇ ತರ ಲೇಡೀಸ್ ಬಟ್ಟೆಗಳೆಲ್ಲ ಮಾರಾಟ ಮಾಡಲ್ಲ ಒನ್ಲಿ ಬಾಯ್ಸ್ ಹ ಪುಲ್ಲಿ ಪುಲ್ಲಿ. ಹೌದು ಸರ್ ಯಾವ ಟ್ರೆಂಡಿಂಗ್ರ್ತ ಆ ತರ ಎಲ್ಲ ಬಟ್ಟೆಗಳನ್ನ ತರಿಸ್ತಿವಿ.
ಹು. ಹು. ಹೂ.
ತರಿಸಿಬಿಟ್ಟು ಮಾರಾಟ ಮಾಡ್ತಲ್ಲಾ. ಸಣ್ಣ ಗಾಲಾಸ್ಟ್ ಸಿಗುತ್ತ ನಮ್ಮ್ ಹತ್ರ ಮತ್ತೆ ಟೋಪಿನ ಸಿಗುತ್ತ ಮತ್ತೆಲ್ಲಾ ಜುಬ್ಬ ಪೈಜಾಮಾ
ಹಾ ಈ ಮದುವೆಗೆ ಜುಬ್ಬ. ಬಾಜ ಬಾಲಲ್ಲ ಸಿಗತಾವವ್ಣ
ಹಾ ಮದ್ವೆ ಡ್ರಸ್ ಕೂಡ ಸಿಗತ ನಮ್ಮ ಹತ್ರ. ಹ ಮದರ್ ಡ್ರೆಸ್ ಅಲ್ಲಿ ಬರೋ ಬರ್ತಕ್. ಸ್ಟಂತ ಎಲ್ಲ ಅಲ್ಲ ಅಲ್ ಮತ್ತು ಪಂಚೆ ಶರ್ಟ ರಾಮರಾಜ್ ಅವ್ರದು.
ಹ್ಮ್ ಹ್ಮ್ ಹಳದಿ ಶಾಸ್ತ್ರಕ್ಕ ಅಂತ ಅವೆಲ್ಲ ಬಳಸ್ತಾರಲ್ಲ ಅವೆಲ್ಲ
ಹ್ಮ ಹ ಅದೆಲ್ಲ ಕಿಟ್ಟ ಎಲ್ಲ ಸಿಗುತ್ತೆ ಹಳ್ಳಿ ಶಾಸ್ತ್ರಕ್ಕೆ ಎಲ್ಲಾ ಎಲ್ಲಾ ಸ್ಮೆಜ್ ಎಲ್ಲ ಸಿಗುತ್ತ.
ಹ್ಮ್ ಹ್ಮ್ ಹ್ಮ್. ಅಂದ್ರೆ ಇವು ಕೋರ್ಟ್ ಗಿಟ್ ಸಿಗ್ತವನ ಮದ್ವೆಗೆ ಹಾಕುತ್ತೇವಲ್ಲ
ಹಾ ಆ ತರ ಕೋಟು ಸಿಗುದ್ರ ನಮ್ ಹತ್ರ ಎಲ್ಲ ವೆರೈಟೀಸ್ ಕೋಟು ಕಲರ್. ಕೊಟ್ಟು ನೀವು ಆರ್ಡ್ರ ನಮ್ಮ ಹಾ ನಮ್ಮ ಹತ್ರ ಬಂದುಬಿಟ್ಟು ನೀವು ಆಡರ್ ಕೊಡ್ಬೋದು
ಹ್ಮ್ ಹ್ಮ್ ಆಡ್ರು ಕೊಟ್ಟ ಹೋದ್ರೆ ನಮ್ಮ್ ಅಳತೆ ಕರೆಕ್ಟ್ ಆಗಿ ಹ
ಹ್ಮ ಹಾ ನೀವು ನಿಮ್ಮ್ ಮೈ ಅಳತೆ ಬಂದು ಕೊಟ್ಬಿಟ್ರೆ ನಾವೆಲ್ಲ ಫಿಟಿಂಗ್ ಮಾಡಿಬಿಟ್ಟು ಕೊಟ್ಟಿರ್ತೇವಿ ಯಾಕಂದ್ರೆ ಅದು ಸ್ವಲ್ಪ ಫಿಟಿಂಗ್ ಬೇಕಲ್ಲ ಆಮೇಲೆ ಈ ಡ್ರೆಸ್ ಅಂತ ಅಂದ್ರೆ ಹ್ಮ ನೀವೆಲ್ಲ ಕಲರ್ . ಇಂಗ್ ಮಾಡ್ಬೇಕು ಕಲರ್ ಫೇಸಿಂಗ್ ಇರುತ್ತೇ ಮತ್ತೆ ಅಳತೆ ಕೊಡೋದರ್. ತಗ. ಎಲ್ಲ ಅಳತೆ ಕೊಟ್ಬಿಟ್ಟು ಕಲ್ಲರ್ ಚೇಸ್ ಮಾಡ್ಬಿಟ್ಟು ಹದ್ರೆ ನಾವೆಲ್ಲ ಡಿಸೈನ್ ಡಿಸ. ಏನನ್ ಚಾಸ್ ಮಾಡಬೇಕಾ.
ಹ್ಮ್.
ಹಾ ನೀ ಎಲ್ಲ ಮಾಡಿಟ್ಟೋದ್ರೆ ಒಂದು ವಾರ ಆಮೇಲೆ ರೆಡಿ ಮಾಡ್ಕೊಡ್ತೀನಿ.
ಒಂದ್ ವಾರ್ದಾಗ್ ರೆಡಿ ಫುಲ್ಲು.
ಹಾಂ ಅದಾಯ್ತು ಇವಾಗ ಮತ್ತೆ ಕ್ರಿಕೆಟ್ ಲೀಗ್ ಆಡುಸ್ತಾರಲ್ಲ ಅವ್ರಿಗೆಲ್ಲ ಟೀ ಶರ್ಟ್ ಎಲ್ಲ ಹೊಲ್ಸ್ ಟೀ ಶರ್ಟ್ ಎಲ್ಲ ಹೊಲ್ಸ್ ಪರಲ್ಲವ್ರ
ಹ್ಮ್
ಹಾಂ ಅದು ಕ ಹಾಂ ಆ ಟೀ ಶರ್ಟ್ ನಂಗ್ ಸಿಗುತ್ತೆ. ಹಾಂ ಜೆರ್ಸಿನೂ ಸಿ ಗುತ್ತವೆ ಎಲ್ಲ ನ ಎಲ್ಲಾ ನಂಬರ್ ಹಾಕ್ಕೊಡ್ತೀವಿ ಹೆಸ್ರ್ ಹಾಕ್ಕೊಡ್ತೀವಿ.
ಹ ಹ ಹ ಪ್ರಿಂಟ್ ಔಟ್ ನ ಹೊಯಣು
ಹಾ ಪ್ರಿಂಟ್ ಔಟ್ ಆಕೊಡ್ತೀನಿ, ಯಾತರ ಪ್ರಿಂಟ್ ಅಂತಿರೋ ಆತರ ಪ್ರಿಂಟ್ ಆಕೊಡ್ತೀನಿ.
ಹ್ಮ್ ಹ್ಮ್ ಹ್ಮ್. ಅಂದ್ರೆ ಚಲೋ ಐತಣ. ಫುಲ್ ಕ್ವಾಲಿಟಿದಾಗ ಅಂದ್ರ ಈ ಎಲ್ಲಾ ಅಂದ್ರ ಪೂರ ಎಲ್ಲ ಅಷ್ಟು ಅದ್ ಮಾಡಾಕುತ್ತ ಅಂದಂಗ ಆಕ
ಹ ಮತ್ತ ಇವಾಗ ಯಾವ ಇವಾಗ ಐ ಪಿ ಎಲ್ ಅಲ್ಲಿ ಜಾಸ್ತಿ ಟ್ರೆಂಡಿಂಗ್ ಅಲ್ಲಿ ಇರ್ತಾರಲ್ಲ, ಅವ್ರ ಅವ್ರ ಸರ್ಟ್ ಕೂಡ ಮಾರಾಟಕ್ ಮಾರಾಟ ಮಾಡ್ತೀವಿ ನಿಮ್ಗೆ. ಯಾವ್ ಸರ್ಟ್ ಬೇಕೋ ಆ ಸರ್ಟ್ ಸಿಗುತ್ತಾ
ಹ್ಮ್ ಹಾ ಹೂಂ ಹೂಂ.
ಆ ಮತ್ತೆ, ಕಬಡ್ಡಿಗೆ ಆ ಕಬಡ್ಡಿ ಜರ್ಸಿ. ಹ್ಮ್ ಅವೆಲ್ಲ ಕೈ ಹ್ಮ ಕಬಡ್ಡಿ ಆಡುವಾಗ ಎಲ್ಲ, ಮೊಳ್ಕಾಲಿಗೆ ಅದೆಲ್ಲ ಸೇಫ್ಟಿ ಆಕ್ತಾರಲ್ಲಾ?
ಹಾ ಹ ಗ್ಲೌಸು, ಹ್ಮ ಹ್ಮ ಹ ಹ್ಮ ನಿಕಾಪ ಎಲ್ಲ ಸಿಗತಾವ ಅಂದಾಂಗ್ ಆಯ್ತ್. ನಿಕಾಪನು ಸಿಗುತ್ ತಾನೆ?
ಹ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹೌದಣ್ಣ, ಎಷ್ಟ್ ದಿನ ಎಷ್ಟ್ ತಿಂಗಳಾಯ್ತಣ್ಣ ಆ ಅಂಗಡಿಯಿಟ್ಟ್?
ಈವಾಗ ಒಂದು ಆರು ತಿಂಗಳಾಯಿತು ಇವಾಗ ಅವ್ರು ಸ್ಟಾರ್ಟ್ ಮಾಡ್ಬಿಟ್ಟು ಹ್ಮ್ ಒಂದು ಒಳ್ಳೆ ಲೆವೆಲ್ ಬೆಲ್ ಎಲ್ಲ ಹೊರಡ್ತಾ ಇದೆ.
ಹಾ ಹಾ ಹೌದಣ್ಣ
ಹ್ಮ್ ಎಲ್ಲಾ ಮಾರಾಟ, ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗ್ ಮಾಡ್ತ ಇದೀವಿ ಸ್ವಲ್ಪ. ಸೋಷಿಯಲ್ ಮೀಡಿಯಾ ಬಳಸ್ಕೊಂಡ. ಆ ಮೊದಲ ಏನಿದ್ದಿದಲ್ಲ ಸ್ವಲ್ಪ ಸೋಷಿಯಲ್ ಮೀಡಿಯಾದ ಏನ್ ಇದ್ದಿಲ್ಲಲ್ಲ ಸ್ವಲ್ಪ ಮಾರಾಟ ಸ್ವಲ್ಪ ಡೌನಿತ್ತು, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದಮೇಲೆ, ಎಲ್ಲಾ ಫುಲ್ ಎಲ್ಲ ಡಿಜಿಟಲ್ ಮಾರ್ಕೆಟಂಗ್
ಹಾ ಹಾ ಹಾ
ಒಳ್ಳೆತರ ನೋ ನನ್ ಯಾಪಾರ
ಹ್ಮ್, ಅಂದ್ರೆ ಚಲೋ ಐತ ಅಂದ್ರ ಅಂಗಡಿ ಇದ ಚಲೋ ನಡದನ್ನಂಗ್ ಆಯ್ತೀಗ.
ಹ್ಮ್, ಶರ ನಡ ನ ಹತ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್, ಅಂದ್ರೆ ಈ ಶಹಾಪುರದಾಗ ಪುಲ್ ದೊಡ್ಡ ಅಂಗಡಿ ಹಾಕ್ಬಿಟ್ಟಿದ್ದಣ್ಣ.
ಹಾ ದೊಡ್ಡ ಅಂಗಡಿ ಹಾಕೀನಿ, ಇವಾಗ ಸೆಕಂಡ್ ಬ್ರಾಂಸ್ ಹಾಕ್ಬೇಕಂತ್ ಮಾಡೀನಿ.
ಹ್ಮ್ ಹ್ಮ್ ಸುರ್ಪುರಾಕೋಗೋಣ ಮತ್ ಹಂಗಾದ್ರ ನಾವ್ ಇಲ್ಲೇ ಇರ್ತಿವಿ.
ಅದೇ ಸುರಪುರದಾಗ ಮಣ್ಣು ಪ್ಲಸ್ ಮಡಿಕೆ ಮಣ್ಣ ಹೋಗಬಿಟ್ಟು
ಕಷ್ಟಮರಿಗೆ ಅಂದ್ರು ತಂದ್ ಅಷ್ಟೊಂದು ನಾವು
ಹಾಂ ಹಾಂ ಅದೇದೆ ನಾ ನಂಬಲ್ಲಿ ಬಟ್ಟಿ ಒಯಾಕ ಸುರ್ಪುರಿಂದ ಬರ್ತಾರ ಹುಣಸಗಿಂದ ಬರ್ತಾರ ಯಾದಗಿರಿಯಿಂದ ಬರ್ತಾರ ನಮ್ ಕಡೆ ಒಂದು ಬ್ರ್ಯಾಂಚ್ ಆಕ ಹಾ ಜಾಸ್ತಿ ಸುರ್ಪುರ್ ಇಂದಾನೆ ಬರ್ತಾರ್ ಎಲ್ಲ ಡ್ರೆಸ್ ಅದು ಯಾಕ್ ಅದ್ಕೆ ನಾ ಸುರ್ಪುರದಾಗ್ ಒಂದ್ ಬ್ರಾಂಚ್ ಹಾಕ್ಬೇಕ್ ಅಂತ್ ಮಾಡಿನ್ ಇವಾಗ ಅ ಮ ಮೊನ್ನೆ ಮೊನ್ನೆ ಹೋಗ್ಬುಟ್ ಎಲ್ಲಾ ಜಾಗ ನೋಡ್ಕ್ಯಮ್ಬಂದಿನ್ ಎಲ್ಲಾ ಇಷ್ ಚಾಪ್ ಮಾಡಿಕ್ಯನ್ಬಂದೀನಿ ಎಲ್ಲ ರೂಮ್ ಎಲ್ಲ ಬಾಡ್ಗೆಗ್ ಸಿಕ್ತದ ಹ್ಮ್ ಇವಾಗ್ ಏನಿಲ್ಲ ಇಷ್ಟೊತ್ಗೆಲ್ಲ ಶಿಪ್ಟ್ ಶಿಫ್ಟ್ ಮಾಡ್ಬೇಕಷ್ಟೆ ಈವಾಗ, ಎಲ್ಲ ತರ್ಸೇ ಬೇಕ್ ಎಲ್ಲ ಡ್ರೆಸ್ ತರ್ಸೇಬೇಕಿವಾಗ್ ಹೈದರಾಬಾದ್ ಎಂದ ಹ್ಮ್ ಹ ಮಾಲೆೆಲ್ಲ ಕ್ವಾಲ್ಟಿದೆ ಕ್ವಾಲ್ಟಿ ಎಲ್ಲ ತರದ್ ಹಾಹಾ ಹೈದ್ರಾಬಾದಿಂದ ತರಸ್ತೀವಿ ಈ ಕಡೆ ಬಿಜಾಪುರ್ ಸೈಡ್ ಚಳ್ಚಣ ಅಂತ ಬರುತ್ತೆ ಅಲ್ಲಿಂದ ತರಸ್ತೀವಿ ಬಾಂಬೆಯಿಂದ ತರಸ್ತೀವಿ ಮತ್ತೆ ಔಟ್ ಆಫ್ ಹಾ ಜಾಸ್ತಿ ಎಲ್ಲಾ ಒ ಟಾಪ್ ಶೆಡ್ ಇಂದಾನೆ ಬರುತ್ ಎಲ್ಲ.
ಆಹಾಹಾಹ.
ಹ್ಞಾಂ ಕೆಲವೊಂದ್ ಬ್ರಾಂಡ್ಸ್ ಎಲ್ಲಾ ಇಲ್ಲಿ ಇಲ್ಲೆಲ್ಲ ಸೇರಿದ್ರೆ ಟಾಪು ಕಂಟ್ರಿಯಿಂದ ಬರು ಆ ಎ ಸಿಪ್ಪಲ್ಲಿ. ಅ ಅದೇ ಹಾ ಹಾ ಅದೆಲ್ಲ ರೇಟ್ ಜಾಸ್ತಿ ಅದೆಲ್ಲ.
ಹ್ಮ್ ರೇಟ್ ಜಾಸ್ತಿನ? ಅವು ಯು ಎಸ್ ಪೋಲಾ ಯ ರೆ ಹೆಂಗಣ ಬಟ್ಟೆ
ಹಾ ಅದುನು ನೀವನು ಡ್ರೆಸ್ ಹೆಂಗ್ ತಗೋ ತಿಯ ಅದ್ ತರ ಐತಿ ಇವಾಗ ಡ್ರೆಸ್ ಕ್ವಾಲಿಟಿ ಮೇಲ್ ಹೋಗುತ್ತೆ. ಹಾ ಫಸ್ಟ್ ಕಾಪಿ ಏ ಏನಂದ್ರೆ ಒಂದು ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ.
ಎಂಟುನುರಿಂದ ಅಣ ಹಾ ಹಾ ಹ ಇಲ್ಲ ಅಣ್ಣ ಇಲ್ಲಿ ಒಂದ್ ಸುರ್ರ್ಪದಾಗ ಒಂದ್ ಎರಡ್ಮೂರ್ ಅಂಗಡಿ ಕೇಳಿದ್ವಿ ಹನ್ನೆರಡ್ ನೂರ್ ಹನ್ನೆರಡ್ ನೂರೈವತ್ತು ಹದಿಮೂರ್ ನೂರ್ ತನ ಹೇಳಿದ್ರ ಅಣ್ಣ ಫಸ್ಟ್ ಕಾಪಿ.
ಅಲ್ಲ ಅದ ಕ ನಾ ಹೇಳಿದ್ನಲ್ಲ ಕ್ವಾಲ್ ಟಿ ಮೇಲ್ ಹೋಗುತ್ ಅನ್ಬಿಟ್ಟು.
ಹಾ ಹಾ ಹಂಗಣ್ಣ.
ಹ್ಮ್ ಮತ್ತೆ ಕ್ವಾಲಿಟಿ ಮಾಲ್ ಹೋಗುತ್ತೆ.
ಮಾಡ್ತೀರಿ.
ಹ್ಮ್ ಕ್ವಾಲಿಟಿ ಮ್ಯಾಲ ಹೋಗುತ್ತ ಮತ್ತೆ. ಆಹ ಕಸ್ಟಮರ್ ಮೇಲೆ ಹೋಗುತ್ತ ಕಸ್ಟಮರ್ ಸ್ವಲ್ಪ ನಮ್ಗೆ ಬೇಕಾದರ ಇದ್ರು ಅಂತಂದ್ರೆ ನೋಡ್ಬಿಟ್ಟು ಕೊಡ್ತೀವಿ.
ಹಾ ಹಾ ಹಾ.
ಹ್ಮ. ಈ ತರ ಬೇರೆ ಬೇರೆ ಟ್ರಿಕ್ ಇರುತ್ತೆ ಮಾ ಮರಾಟ ಮಾಡಲಿ.
ಹಾ ಹಾ.
ನಮ್ಮ ಹತ್ರ ಟಾಪ್ ಪ್ಯಾಂಟ್ ಫೀಸು ಹನ್ನೆರಡು ಸಾವಿರ ರೂಪಾಯಿ ಏನೋ ಹೋಗುತ್ತೆ ಅದೇ ಅದೇ ಹತ್ರ. ಯಾದ್ರಲ್ಲಿ.
ಹೌದಣ ಅಂದ್ರೆ ಚೊಲೋ ಐತ್ ಬಿಡಪಾ ನಿಂಬಲ್ಲಿ ಹ್ಮ್ ಆಯ್ತತ್ ತವೋಣ್ಣ ನಾವು ಬರ್ತವಂತ.
ಅಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರಲ ಆ ಹಾ ಅದಕ್ ನಾನ್ ಬಟ್ಟೆ ಬಾಡಿಗೆ ಅಂತ್ ಅಂದ್ರೆ ಬಾಡಿಗೆನು ಕೊಡ್ತೀವ್ ಬಟ್ಟೆ.
ನೀನ್ ಏನು? ಸರಿ ಸರಿ ತಗೋಣ ನಮ್ ದೋಸ್ತ್ನಂದ್ ಒಬ್ಬಂದ್ ಮದ್ ಅಣ ಕೇಳ್ತ್ನಂತ ತಾವುನ್ ನನಗ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹೋಗ್ಬೇಕ್ ಅಂತ ಅನ್ಕೊತ್ತಿದ್ದೆ ಈ ವಾರದಾಗ
ಹಾ ಏನಿಲ್ಲಂದ್ರೆ ಎಂಟ್ರಿಂದ, ಹಾ ಎಂಟ್ರಿಂದ ಹನ್ನೆರಡ್ ಜೊತೆ ಬಟ್ ಟ್ಟೆ ಇರುತ್ತೆ, ಎಲ್ಲಾ ಬಾಡ್ಗೆಗ್ ಕೊಡ್ತಿವಿ ಯಾವ್ ಸೈಜ್ ಬೇಕೋ ಆ ಸೈಜ್
ಹ್ಮು ಸರಿ ತಗೋ ಅಣ ಹಂಗಾರ ಕೆೇಳಗೆಸ ಹಸನಂತ್
ಹ್ಮಹಾ ಆಯ್ತ್ ಅದೇ ಕೇಳ್ಬಟ್ ಹೇಳು. ಹ.
ಹ್ಮ್ ಬಾ